ಹಲೋ ಏನ್ ಮಾಡ್ತಿದಯ ಶ ಇಂಚಿ.
ಏನಿಲ್ಲ ಏನು ಹೆಸರೆಲ್ಲಾ ಚೇಂಜ್ ಆಗ್ತ ಉಂಟು.
ಏನು.
ಏನೋ ಬೇರೆ ಹೆಸರು ಹೇಳಕ್ ಹೋಗ್ತಿದ್ಯಾ.
ಮಾತಾಡ್ತಿದ್ನ. ಅದಕ್ಕೆ ಹಂಗೆ ಅಂದೇ.
ಹ್ಮ್ ಏನಿಲ್ಲ ಮೈಕ್ರೋ ಕಂಟ್ರೋಲ್. ರೋದಣ ಅಂತ ಬ ಬುಕ್ ತಕೊಂಡ ಕು ಇದೆ ಹಳೆ ಪೇಪರ್ಗಳನೆಲ್ಲ ನೋಡ್ತಾ ಇದ್ದೆ ನೋಡ್ಬೇಕು ಇನ್ನ ಏನೇನಾಗುತ್ತೆ.
ಕಷ್ಟ ಇದೆ ಅಂತೆ.
ಹ್ಮ್ ಹೌದು ಅಮೃತ ಅಂತ ಇದ್ಲು ಕಷ್ಟ ಇದೆ ಪೇಪರು. ಓದ್ಬೇಕು ಅಂತ ನಂಗ್ ಇಂಟರ್ನಲ್ ಅಲ್ಲೂ ಸ್ಟೋರ್ ಆಗಿಲ್ಲ ಜಾಸ್ತಿ. ಅದಕ್ಕೆ ಇದ್ರಲ್ಲ ಇದ್ರಲ್ಲ ಆದೂ ಸ್ಕೋರ್ ಆಗ್ಲಿ ಅಂತ ನೋಡ್ತಾ ಇದೀನಿ. ಹು ಮತ್ತ ಇಲ್ಲಾಂದ್ರೆ ಎಷ್ಟ್ ಜಿ ಪಿ ಕಡಿಮೆ ಆಗುತ್ತೆ.
ಹೌದೇ.
ಸುಮ್ಮ ಏಟ್ ಆದ್ರು ಮೆಂಟೇನ್ ಮಾಡದ್ರೆ ನೆಕ್ಸ್ಟ್ ಫೈನಲ್ ಇಯರ್ ಅಂಗೆ ಒಳ್ಳೊಳ್ಳೆ ಕಂಪ್ನೀಸ್ಗೆ ಎಂಟ್ರೆನ್ಸ್ ಆದ್ರೂ ಸಿಗುತ್ತೆ ಇಲ್ಲಾಂದ್ರೆ ಅದು ಇಲ್ಲಾ.
ಹೌದ.
ಅದಕ್ಕೆ ನೋಡ್ತಾ ಇದ್ದೀನಿ.
ಹು ಲಾಕ ಮಾಡಿದೋ ಅದನ್ನ ನಾನ ಕೂತಿದ್ದೆ ಲಾಕ.
ನೀನ ಏನ ಮಾಡ್ತಿದ್ದಿ.
ನಾನ ಕೂತಿದ್ದೆ.
ಹು ಆಯ್ತಾ ಓದಕೊಂಡು.
ಓದ್ಕೋಬೇಕು.
ಹು
ಹು ಮತ್ತೆ
ಮತ್ತೆ ಏನಿಲ್ಲಾ ಏನೋ ಫೇಸ್ ವಾಶ್ ಆರ್ಡರ್ ಮಾಡಿದ್ದೆ ಅಂತಿದೆ ಬಂತಾ.
ಫೇಸ್ ವಾಶ್ ಆಡರ ಮಾಡಿದ್ದು ಚೆನ್ನಾಗಿ ಐತಿ ಇದ ಓ ಹಿಮಾಲಯ ವಿಟಮಿನ್ ಸಿ.
ಆ ಎಷ್ಟನ ಹು ಟ್ಯಾನ್ ರಿಮೂ ಆಗುತ್ತೆ ಅದಲ್ಲಿ. ಟ್ಯಾನ್ ಎಲ್ಲಾ ರಿಮೂವ್ ಆಗುತ್ತೆ. ನೀನ್ ಫಸ್ಟ್ ಟೈಮ್ ತರ್ಸಿದ್ದ ಅದ್ನ.
ಫಸ್ಟ್ ಟೈಮ್ ಯೂಸ್ ಮಾಡ್ತಿರಾ ನಾನ್ ಫೇಸ್ ವಾಶ ಯೂಸ್ ಮಾಡತೀನಿ.
ಹಾ ಅದೇ ಫಸ್ಟ್ ಟೈಮ್ ಅಂದ್ರೆ ಬೇಸಿಕಿಂದಾನೆ ಹೋಗ್ಬೇಕು ಆಮೇಲ್ ಆಮೇಲ್ ಬೇಕಾದ್ರೆ. ಒಳ್ಳೆ ಒಳ್ಳೆ ಪ್ರೊಡೆಕ್ಸ್ ತರಿಸ್ಕೊ ಇದು ಸೆಟ್ ಆಯ್ತಂದ್ರೆ ಇದೇ ಯೂಸ್ ಮಾಡು. ಅಂದ್ರ ನೀಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ಲಾ. ಸಡನ್ನ ಆಗಿ ಬೇರೆದ್ಕ ಹೋದ್ರೆ ಏನಾದ್ರು ಮತ್ತೆ ಮುಖ ಅಲರ್ಜಿ ಏನಾದರು ಆಯತು ಅಂದ್ರೆ ಕಷ್ಟ.
ಅದಕ್ಕೋಸ್ಕರನೇ ಅದ್ನೇ ತರ್ದೆ ಹಿಮಾಲಯನೆ.
ಹು
ಹು ಹಿಮಾಲಯಾ
ಹಾ ರಿ ಹಿಮಾಲಯ ಚೆನ್ನಾಗಿದೆ. ಕೆಲವರ್ಗೆ ಚೆನ್ನಾಗ್ ಸೂಟ್ ಆಗುತ್ತೆ ಇನ್ನು ಕೆಲವರ್ಗೆ ಪಿಂಪಲ್ ಆಗ್ಬಿಡುತ್ತೆ ಸಡನ್ ಆಗಿ.
ಹಾ ಹೌದು ನಂಗೋ ಅದೆ ಭಯಾ ಡಿಫೆಂಡ್ ಆಗುತ್ತೆ.
ಅದೇ ನಿಂದು ಸ್ಕಿನ್ ಡ್ರೈ ಅಲ್ಲಾ ಅಷ್ಟೇ.
ಹು
ಇದಾಗಲ್ಲಾ ಡ್ರೈ ಸ್ಕಿನ್ಗಾದ್ರೆ. ಅಂದ್ರೆ ಇದು ಫುಲ್ ಜಲ್ಲಿ ಜಲ್ಲಿ ಅಲ್ಲಾ ವಿಟಮಿನ್ ಸಿ ಸ್ಕಿನ ಏನ್ ಡ್ರೈ ಆಗಲ್ಲಾ ಅಂತ ಅನ್ಕೊಂಡಿದಿನಿ.
ಹ
ಹು
ಮತ್ತೆ ಏನ ಸಮಾಚಾರಾ ಅಮ್ಮ ಅಪ್ಪಾ ಕಾಲ್ ಮಾಡಿದ್ದ.
ಹಾ ಮಾಡಿದ್ರು ಅಮ್ಮ ಅಪ್ಪ ಕಾಲ್ ಮಾಡಿದ್ರು ತಮ್ಮ. ಡ್ರೈವಿಂಗ್ ಕಲಿಯಕ್ಂತ ಹೋಗಿದ್ದ ಅಂತೆ ಮಾವನ್ ಕಾರ್ ತಂದಿದ್ನಾ ಕಲ್ತಿದ್ದಾ. ಅಮ್ಮ ಅಂದ್ರೆ ಮಾವ ಕಾರ್ ತಗೊಂಡಿದ್ದಾರೆ ಮಾವನು ಕಲಿ ಸ್ತಾರೆ ಡ್ರೈನಿಂಗ್ ಕಲಿತಿದ್ದಾರೆ ಆದ್ರೆ. ನನ್ನ ತಮ್ಮಂಗ ಇನ್ನ ಹದ್ನೆಂಟ ಆಗಿಲ್ಲ ಅಲ್ಲಾ ನಾಳೆ ಅವನಿಗೆ ಇವರ ಡ್ರೈವಿಂಗ್ ಕಲಿಸ್ತೀಯಾ ಅಂತ ಕರೆದ್ರಂತೆ ಆದ್ರೆ ಇವ್ ಹದ್ನೇನೆಂಟ್ ಆಗಿಲ್ಲಲ್ಲಾ ಮತ್ತೆ. ಮತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ಅಂತ ಬೇಡ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋರು ಅಂತೆ ಅದ್ಕ್ಕೆ ಅಜ್ಜಿ ಮನೆಯಾಗ ಹೋಗಿದ್ದಾನಂತೆ ತನ್ ಕಾರ್ ಎಲ್ಲ ಮೊನ್ನೆ ಪಿಕಪ್ ಓಡಸ್ಕೊ ಬಂದಂತೆ ಅಲ್ಲಿ ಪಕ್ಕದಊರಿಂದ ಹ್ಮ ಎಲ್ಲ ಓಡಷ್ಟೇನ
ನೋಡ್ರಿ ನಾನು ಎಷ್ಟ್ ಚೆನ್ನಾಗಿ ಎಲ್ಲ ಕಲ್ಸ್ಕೊಂಡಿದ್ದನೆ ನೀನಿದ ಏನು ಮಾಡಲ್ಲ.
ಏನೂ ಕಲತಿಲ್ಲ ನಾ ಸೈಕಲ್ ಒಂದ ಓಡಿಸ್ತೀನಿ ಅಷ್ಟೆ ಸ್ಕೂಟಿನೂ ಕಲ್ತಿಲ್ಲ ಕಲಿಬೇಕು
ಆಮೇಲ್ ಗಾಡಿ ಇಲ್ಲ ಅದಕ್ಕೆ ನಾವ್ ಕಲ್ತಿಿಲ್ಲ ಇಲ್ಲಾಂದ್ರೆ ಕಲಿಬೋದಿತ್ತು. ಹ್ಮ್ ನನ್ ತಮ್ಮ ಹೊಡಿತಾನೆ ಗಾಡಿ ಇಲ್ಲಾ ಅಂತೂ ಯ ಬೇರೆಯ ಗಾಡಿಯಲ್ಲಿತ
ಗುರ್ಗೆ. ಹುಡ್ಗರ್ಗ ಒಂತರ ಇಂಟ್ರೆಸ್ಟ್ ಕಲಿಬೇಕು ಕಲಿಬೇಕು ಅಂತ ಗಾಡಿ ಮೇಲೆ ಇಂಟ್ರೆಸ್ಟ್ ಹುಡ್ಗಿರ್ಗ್ ಅಷ್ಟೊಂದ ಇರಲ್ಲ. ಓಡಸ್ತಾರೆ ಸ್ಕೂಟಿ ಎಲ್ಲ ನಾನ ಇನ್ನುೂ ಓಡ್ಸಿಲ್ಲ ಭಯ ಒಂತರ ಹ ಅದೇ ಕಲ್ವೆ ಈಗ ಭಯ ಬಿಟ್ಟು ಓದಸ್ಬೇಕ ಯಕಂದ್ರೆ ಯಾವಾಗಲೂ ಬೇೆಯವ್ರಿಗೆ ಏರುಕೊಂಡ ಕುರಾಗ್ ಆಗಲ್ಲ ಏನೋ ಒಂದು ಎಮರ್ಜೆನ್ಸಿ ಹೊರಗಡೆ ಹೋದ್ವಿ ಯಾರ ಒಂದ್ ಗಾಡಿ ಕೊಟ್ಟರು ಹೋಗ್ ಬನ್ನಿ ಅಂತ ಹೇಳಿದ್ರು ಇಲ್ಲ ನಂಗ ಡ್ರೈವಿಂಗ್ ಬರಲ್ಲ ಅಂತ ಹೇಳೋಕಿಂತ ಹೋಗ್ ಬಂದ್ರೆ ನಮ್ಗೂ ಒಂದ್ ಬರುತ್ತಲ್ಲ ಅಂತ ಒಂದಿರುತ್ತೆ ಏನಾದ್ರೆ ಎಮರ್ಜೆನ್ಸಿ ಹ್ಮ
ಏನ್ ಮಾಡಣ ಹೋಗಸ ನಾವು ಕಲಿಯಣ ನಾವು ಕಲ್ತು ಚೆನ್ನಾಗಿರುವಾ
ಹ್ಮ
ನಾವು ಕಲಿಯನ ಡ್ರೈವಿಂಗು
ಹೌದು ಕಲಿಬೇಕು ಬೈಕು ಕಲಿಬೇಕು ಕಾರ್ ಕಲಿಬೇಕು ಅದಾದ್ಮೇಲೆ ಡಿ ಎಲ್ ಮಾಡ್ಸ್ಕೊಬೇಕು ಡ್ರೈವಿಂಗ್ ಲೈಸೆನ್ಸ್ ಬೇಕಲ್ಲ ಮಡಸಕೋ ಬೇಕು ನನ್ ಫ್ರೆಂಡು ಇವಾಗ್ಲೇ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಎರಡರದ್ದು ಆಗಿದೆ ಅಂತ ಅವ್ಳದು.
ಹ್ಮ್ ಯಾರು ಯಾರು
ಅಂಜಲಿ ಅಂತ ಅಂತ ಇದ್ಲು ಹೇಳ್ತಾ ಇದ್ಲು ಆಗಿದೆ ಕಣೆ ನಂದ ಇರೋದು ಅಂತ.
ಅವನ್ ಮನೇಲಿ ಕಾರ್ ಇದೆ ಬೈಕ್ ಇದೆ ಎಲ್ಲಾ ಇದೆ
ಹ್ಮ್
ಅವರು ಉಪ್ಪು ಕಲ್ತಿರ್ತಾರೆಲ್ಲ ಮಾಡ್ಸ್ತಾರೆ ಮನೇಲಿ ನಮ್ಮ್ ಮನೇಲಿ ಏನಿಲ್ಲ. ನಮ್ಮಿಂದಲೇ ಎಲ್ಲ ಮುಂದೆ ನಾವ್ ತಗೊಂಡ್ರೆ ನಮ್ಮೇಲಿ ಕಾರು ಬೇಕ್
ಹೌದು ಮಾಡ್ಬೇಕಲ್ಲ ಏನಾದ್ರು ಮುಜಾಗರ..
ಹ್ಮ್
ಹ್ಮ್
ಮತ್ತೆ.
ಮತ್ತೇನಿಲ್ಲ ಸ್ಟಾಕ್ ಈಗ ಐ ಟಿ ಫೀಲ್ಡ್ ಆದ್ರೂೋಗೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಎಲ್ಲ ಹೆಂಗ ಉಂಟೇನು ಅಲ್ವಾ?
ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟಾಗಿ
ನಮ ಫ್ರೆಂಡ್ ಹೋಗ್ತಾ ಇದಾರ ಮೊನ್ನೆಯಿಂದ ಜ ಕೆಲ್ಸ ಸಿಕ್ತಂತೆ ಹೋಗ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ತುಂಬಾ ಪ್ರೆಷರ್ ಇದೆ. ಹಿಂಗಾದ್ರೆ ಯಾರು ಅಂದ್ರೆ ಫಸ್ಟು ಒಂದ್ ಹತ್ತು ದಿನ ಟ್ರೈನಿಂಗ್ ಕೊಡ್ತಾರೆ. ತುಂಬಾ ಪ್ರೆಜರ್ ಇದೆ ಅಂತಿದ್ರಿ ನಿನ್ಂಗಾದ್ರೆ ಕೆಲವರು. ಕೆಲವರ್ಗ ಆಗಲ್ಲ ಕೆಲ್ಸ ಮಾಡಕ್ ಅಷ್ಟು ಪ್ರೆಜರ್..
ಅಷ್ಟೊಂದ್ ಪ್ರೆಷರ್ ಕೊಡ್ತಿದಿದ್ದಾರ ಅಂತಾ...
ಸಕ್ಕತ್ ಪ್ರೆಷರ್ ಕೊಡ್ತೀಯ ನಿನ್ನೆ ಮನೆಗ್ ಬರ್ತಾನೆ ಅವ್ರರು ಹತ್ತೂುವರೆ ಆಗಿತ್ತು ಹತ್ತು ಗಂಟಾ ಹತ್ತು ಹ್ಮ್ ತುಂಬಾ ಪ್ರಯ ಆಹ ಒಂಬತ್ತುವರೆಯಿಂದ ಹತ್ ಹತ್ತು ಗಂಟೆಯಿಂದ ಏಳ್ ಗಂಟೆ ತನಕ ಫಸ್ಟ್ ದಿನ ಏನು ಅಷ್ಟೊಂದು ಇರ್ಲಿಲ್ಲ ಅಂತ ನಿನ್ನಂತ ತುಂಬಾ ವರ್ಕ್ ಪ್ರೆಷರ್ ಅಂತೆ ಬ್ರೇಕ್ ಕೊಟ್ಟರು ಅಷ್ಟೊಂದು ಫ್ರೀ ಅನ್ಸಲ್ಲ ಅಂತೆ ಈಗ ಸಡನ್ ಆಗಿ ಸ್ಟಾರ್ಟಿಂಗ್ ಕೆಲ್ಸಕ್ ಹೋದೋ್ರಗೆ ಅಷ್ಟು ಪ್ರೆಷರ್ ಕೊಟ್ಬಿಟ್ರೆ ಏ ಏನು ಏನು ಐಡಿಯಾ ಇರಲ್ಲ ಅಲ್ಲ ಅಷ್ಟ್ ಕೊಡ್ಬಾರ್ದು ಟ್ರೈನ್ ಚೆನ್ನಾಗಿ ಮಾಡಿ ಆಮೇಲೆ ಓಕೆ ಫಸ್ಟ್ ಟ್ರೈನಿಂಗ್ ದಿನೇ ಎರಡನೇ ದಿನಾನೇ ಹಾಗೇ ಫುಲ್ ಪ್ರೆಷರ್ ಕೊಟ್ಟು ಒಂಬತ್ತುವರೆ ಹತ್ತು ಗಂಟೆ ತನಕ ಎಲ್ಲ ಇಟ್ಕೊಂಡ್ರೆ ಅದು ಬೆಂಗಳೂರಲ್ಲಿ ಅಂದ್ರೆ ಬಿಡು ಫುಲ್ ಟ್ರಾಫಿಕ್ ಓಡಾಡಕ್ ಆಗಲ್ಲ ತುಂಬಾ ದೂರ ಬೆ ಇವ್ರರಿಗೆ ಅಲ್ಲಿಂದ ಇಲ್ಲಿಗೆ ಹೋಗುವಾಗ್ಲೇ ಟ್ರಾಫಿಕ್ ಬೇರೆ ಮಧ್ಯೆ ಸಿ ತಕೊಂಡು ಊಟ ಏನು ಸ್ನಾಯಕ್ಸ್ ಏನೋ ತಿ ತಿಂಡಿ ಏನೋ ತಿಂದಿರ್ಲಿಲ್ಲ ಹಂಗೆ ಹೊಟ್ಟೆ ಅಕೊಂಡು ರಾತ್ರಿ ಹೋಗಿ ಊಟ ಮಾಡೋದು ಸುಸ್ತ ಆಗಲ್ವಾ ಜರ್ನಿ ಬರ ಮಧ್ಯಾಹ್ನ ಮಾಡಿದ್ರು ಸಂಜೆ ಏನು ತಿಿಂದೆ ಯಾವಾಗ್ಲೂ ತಿನ್ನೋ ಟೈಮ್ ಅಲ್ಲಿ ತಿಂದಿಲ್ಲ ಅಂದ್ರೆ ಹಸುಗುತ್ತೆ ಕಾಫಿ ಕಾಫನ್ ಆದ್ರೂ ಒಂದು ಮೈಂಡ್ ಫ್ರೆಶ್ ಆಗಕಾದ್ರೂ ಕಾಫಿನ ಆದ್ರೂ ಕುಡಿಬೇಕಾ
ಕ್ಕಪಲ್ವಾರು
ಹ್ಮ್ ತುಂಬಾ ಪ್ರೆಷರ್ ಇದೆ ಅಂತಿದ್ರು ಇವತ್ತು್ಮ ಇವತ್ ಸ್ವಲ್ಪ ಫ್ರೀ ಇರ್ಬೇಕನ ಗೊತ್ತ ಗತ್ತಲ್ಲ ನಮಗೆ
ಹ್ಮ್ ಮಾಡಕ ಆಗಲ್ಲ ಸ್ವಲ್ಪಷ್ಟ
ಹ್ಮ್ ಸ್ಟಾಕ್ ಅ ಸ್ಟಾಕ್ ಮಾರ್ಕೆಟ್ ಅಲ್ಲ ಕಷ್ಟ ಬೇರೆ ಐಟ ಇಡಲ್ಲ ಇಷ್ಟೊಂದ್ ವರ್ಕ್ ಇರಲ್ಲ ಇಷ್ಟೊಂದ್ ಪ್ರೆಜರು ಇರಲ್ಲ ಅ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲ ಅಲ್ಲಿ ಏ ಬೇರೆ ಇನ್ವೆಸ್ಟ್ಮೆಂಟ್ ಎಲ್ಲ ಇರುತ್ತೆ ಅಲ್ಲಿ ರು ಇನ್ವೆಸ್ಟ್ ಮಾಡ್ಬೇಕು ಅವರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಕೊಟ್ಟಿರೋ ಟಾಸ್ಕ್ ಹೇಳಿರೋ ಇದ್ರಲ್ಲಿ ವಿತ್ ಇನ್ ಆಲ್ ಕಂಪ್ಲೀಟ್ ಮಾಡ್ಬೇಕು ಅವಾಗ ಮಾತ್ರ ಸ್ಯಾಲ್ರಿ ಹೆಕ್ಗುತ್ತೆ ಅಂದ್ರೆ ಅವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅವರು ಹೇಗೆ ಬೇರೆಯನ ಇಂಟ್ರೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಸಲ್ರಿ ಎಲ್ಲ ಸಂಬಳ ಎಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲ ಅಂದ್ರೆ ಅಷ್ಟೇ ಇರುತ್ತೆ ಕಡಿಮೆನ ಇರುತ್ತೆ ಹ್ಮ ಇವಿಗೆ ಅಷ್ಟೊಂದು ಮಾತಾಡಿ ಎಲ್ಲ ಅಭ್ಯಾಸ ಇಲ್ಲಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದು ಅಷ್ಟೊಂದು ಅದೆಲ್ಲ ಗೊತ್ತಿಲ್ಲ
ಹಾ
ಅಂದ್ರೆ ಇಂತತಾರ ಈ ಪ್ರಾಡಕ್ಟ್ ಕೊಟ್ಟಿರ್ತಾರ ಅದನ್ನ ಸೇಲ್ ಮಾಡ್ಬೇಕು ಇಷ್ಟು ಬಜೆಟ್ ಅಲ್ಲಿ ಸೇಲ್ ಮಾಡ್ಬೇಕು ಬೇರೆಯವ್ರನ್ನ ಇಂಟ್ರೆಸ್ಟ್ ಮಾಡಿ ಅಂತ ಇರುತ್ತೆ ಹಂಗೆ ಅವರು ತುಂಬಾ ಕಾಲ್ ಮಾಡಿ ತುಂಬಾ ಇದು ಕಸ್ಟಮರ್ಸ್ನೆಲ್ಲ ಇದ್ ಮಾಡಿದೆ ಹ ಇಂಟ್ರೆಸ್ಟ್ ಮಾಡಿದ್ರೆ ಅವ್ರಿಗೆ ಸಲ್ ಸಂಬಳ ಎಲ್ಲ ಜಾಸ್ತಿ ಆಗುತ್ತೆ ಇದು ಸ್ಾಕ್ ಮಾಡ್ಕ ಹ್ಮ ಸಾ ಸ್ಟಾಕ್ ಮಾರ್ಕೆಟಿಂಗ್ ಅಂದೆ ಕಷ್ಟ ಮಾಡ್ಬೋದು ಕೆಲವೊಂದ್ಸಲ ಲಾಸ್ ಆಗುತ್ತೆ ಕೆಲವೊಂದ್ಸಲ ಓಕೆ ಲಾಭ ಆಗುತ್ತೆ
ಹ್ಮ್ ಚಲ್ ರೀ ಎಷ್ಟುಂತ ಅವ್ರಿಗೆ
ಗೊತ್ತಿಲ್ಲ ನನ್ ಕೇಳಿಲ್ಲ ಕಡಿಮೆ ಇದೆ ಅಂತಿದ್ರು ಎಷ್ಟ ಇರ್ಬೋದೋ ಗೊತ್ತಿಲ್ಲ
ಹ್ಮ್ ಸೇರ್ಬೇಕಲ್ವಾ ಮುಂದೆ ನಾವು ಫ್ಯೂಚರ್ ಅಲ್ಲಿ ಕೆಲ್ಸ ಮಾಡಕ್ಗ್ತೀವಿ ಅವಾಗ ಗೊತ್ತಾಗ್ತತ್ತು
ನೀನ ಗೊತ್ತಿಲ್ಲ ಬೇಡ ಇವಾಗ್ಲು ಟ್ರೈನಿಂಗ್ ಅಲ್ಲ ನೋಡೋಣೇಏ ಸ್ವಲ್ಪ ದಿನ ಬಿಟ್ಟ ಹೆಂಗಿದೆ ಅಂತ ಕೇಳಣಂತ ಸುನಂತೆ ಹ್ಮ್ ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕು
ಏನಿಲ್ಲ ನೋಡು ಓದ್ಬೇಕಲ್ಲ ಅದೇ ಏನ್ ಮೈಕ್ರೋ ಕಂಟ್ರೋಲರ್ ಅದ್ರೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟು ನಮ್ಗೆ ಎಲ್ಲ ಓಪನ್ ಎಲ್ಲಿ ಇಕ್ತೀವ ಅಂತ ಇಟ್ಟಿದಾರಲ್ಲಾ ನಿ ಹನಲ್ಲ ಓಪನ್ ಎಲೆಕ್ಟಿವ್ ಅಂತ ಇಟ್ಟಿದ್ದಾರೆ ಅದಕ್ಕೆ ನೋಡ್ತಾ ನೋಟ್ಸ್ ಎಲ್ಲಾ ಕರೆಕ್ಟ್ ಸಿಗ್ತಾ ಇಲ್ಲ
ನಾವು ನೋವು ತಗೊಳ್ಳಕ್ಕೆೆ ತುಂಬಾ ಖು
ಹ ಅದು ಟೆಕ್ಸ್ಟ್ ಬುಕ್ ಫುಲ್ ಓದ್ಬೇಕು ಅಂದ್ರೂ ಕಷ್ಟ ಆಗುತ್ತೆ ಆದ್ರೂ ಈಗ ಈಗ ಚಾರ್ ಚಪ್ಪಿಟ್ಟಿ ಎ ಐ ಟೂಲ್ಸ್ ಎಲ್ಲ ಎಲ್ಲ ಹುಡ್ಕೋಣ ಅಂದ್ರೆ ಏನಂದ್ರೆ ವಿ ಟ ಆನ್ಸರ್ಸ್ಗೆಲ್ಲಾ ನಮ್ಗೆ ಕಾಲೇಜಲ್ಲಿ ಅಂದ್ರು ಮೈಕ್ರೋ ಕಂಟ್ರೋಲ್ ಚಾರ್ಜ ಇ ಬಿಡಿ ನೋಡ್ಬಿಡಿ ಅಂದ್ರೆ ಪ್ರೋಗ್ರಾಮ್ ಎಲ್ಲ ಅದ್ರ ರಾಂಗ್ ಕೊಡ ಚಾ ಚಿಪಿಟಿ ಕರೆಕ್ಟ್ ಫುಲ್ ಅಷ್ಟು ಕರೆಕ್ಟೇ ಕೊಡಲ್ಲ ರಾಂಗ್ ಇದ್ದೇ ಇರುತ್ತೆ ಅದ್ರ ಫಾಲ್ಟ್ ಇದ್ದೇ ಇರುತ್ತೆ ಸ್ವಲ್ಪ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ರು ಬರೀ ತಯಾರಿ ಆದ್ರೆ ಮಾಡ್ಬೋದು ಈ ಪ್ರೋಗ್ರಾಮಿಂಗ್ ಎಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ನೋಡಿ ಮಾಡಿ ಕಷ್ಟ ಆಗುತ್ತೆ ಅಂದ್ರೆ ಅಂತ ಇದ್ರು ಅದ್ಕ ಹ್ ಸರಿ ನೋಡ್ಬೇಕು ಇವತ್ದ್ ಮಾಡಿಲ್ ಮುಗಸಿದ್ರೆ ನಾ ಎಂತ ಕಂಟ್ರೋ ಇಷ್ಟ ಹೊದಕೊಂಡು ಒಂದ್ ಮೂರ್ ದಿನ ಎಕ್ಸಾಮ್ ಹಗಿದ್ಮೇಲೆ ಆಮೇಲೆ ಆವತ್ತಿನ ದಿನ ಇಂದ ಮತ್ತೆ ಮೈಕ್ರೋ ಕಂಟ್ರೋಲರ್ ಹೋದ್ರೆ ಯು ಹೆಚ್ ವಿ ಅಂತ ಒಂದಿದೆ ಹೆಲ್ತ್ಗೆ ಹ್ಮ ರಿಲೇಟೆಡ್ ಅದು ಒನ್ ಕ್ರೆಡಿಟ್ ಟಿಕ್ಕಿಂಗ್ ಅದಾದ್ರೆ ಒಂದು ಅರ್ಧ ದಿನದಲ್ಲಿ ಓದ್ಬಹುದು ಅವತ್ತು ಇತ್ತ ದಿನ ಮಧ್ಯಾಹ್ನ ಎರಡ್ ಗಂಟೆಯಿಂದ ಐದ್ ಗಂಟೆ ತನಕ ಎಕ್ಸಾಮ್ ಅಲ್ಲ ಸೊ ಒಂದು ಮಧ್ಯಾಹ್ನ ಊಟ ಅಲ್ಲ ಬೆಳಿಗ್ಗೆ ತಿಂಡಿ ತಿಂದ ಮೇಲಿಂದ ಓದ್ಕೊಂಡ್ರೆ
ಹ್ಞೂ ಹರಿ ಹ್ಞೂ ಹಾ ಆಡ್ಬೋದು ಓದಬೋದು
ಹ್ಮ್
ನ್ ಆ ಸರಿ ಮಾಡ್
ಹ್ಮ್ ಸರಿ ಆಮೇಲ್ ಮಾಡಾಡು
ಹಾ